ನ ಮಾಡತೆ.
ಏನಲ್ಪಾ ಸುಮ್ ಕುತ್ತಿದ ಇದು ಟ್ರಿಪಗ ಬಂದಿದೇವಾ.
ನ ಟ್ರಿಪಿಗ ಹೋಗಿರೀ.
ಹಾ ಟ್ರಿಪಿಗ್ ಹೇಳಿದ್ನಲ್ ನೀನ್ನೇನ್ ಹೇಳಿದ್ಲ ನಂಗ ಟ್ರಿಪಿಗಿ.
ಹಾ ಹೋಗಿರಿ
ಹಾ ಹೋಗಿವ ಈಗ ಅರ್ಧ ಅರ್ಧ ಮುಗದುದು ಮುಗದ ನಾಲ್ಕು ದಿನ ಇಲ್ಲಿ ನಾಕ್ ದಿನ ಆಯಿತು ಬಂದು ಟ್ರಿಪಿಗೆ
ಹ ಒಟ್ಟು ಜೋರತ್ ಬಿಡಪ್ಪಾ ಊಟ ಚ ಚದು
ಚಾ ಇನ್ ಮುಂದ್ ನೋಡ ಇನ್ನಾ ಟೈಮ್ ಆಗಿಲ್ಲ ನಾಕ ನಾಲ್ಕು ಆಗಿಲಿನ ನಾಲ್ಕವರಿಗೆ ಹಂಗ ಐದಕ್ಕ ಚಾ ಕುಡ್ತಿೀವ ಎಲ್ಲಾರ ಊಟ ಊಟ ಆಯ್ತು ನೋಡ ಮಧ್ಯಾಹ್ನ ಊಟ ಈ ಸದ್ಯ ಮುಗಿತ ನೋಡ್ ಆಗ್ಲೇ ಮೂರಕ್ಕೆ
ಮುಗಿತಾ ಏನ್ ಆರಾಮ್ ಇದಿರಲ್ಲ.
ಹ್ಮ್ ಆರಾಮಿದಿವಿ ನಿಂದ್ ಊಟ
ನಮ್ದು ಆಯ್ತ ಇಲ್ಲಿ ಇವ್ರದ ಇತ್ತಪ್ಪ ಇಲ್ಲಿ ಮದವಿ ಇತ್ತ ನಮ ರಿಲೇಷನ್
ಹಾಂ ಹಾಂ ಹಾಂ ಮದವಿ
ಹ್ಮ್ ಮದವಿ ಇತ್ತು ಅವ್ರ ಮದ್ವೆಗ್ ಬಂದಿದ್ದೆ ಇಲ್ಲ ಮುಧೋಳಕ ವೀರಶೈವ ಕಲ್ಯಾಣ ಮಂಟಪ
ಮುದೋಳ
ಹ್ಮ್ ನಿನ್ನೆ ಅಲ್ಲೇ ಮುದೋಳ ಬಂದಿದ್ದೆ ಊಟ ಮುಗಿಸಿಕೊಂಡೇ
ಹ್ಮ್ ಹ್ಮ್ ಊಟ ಯಾರ್ ನಿಮ್ ರಿಲೇಷನ್ದೆ
ಹ್ಮ್ ನಮ್ ರಿಲೇಷನ್ದೇ
ಅಂದ್ರ ಊಟಕ್ಕೆ ಏನೇನ್ ಇತ್ತು
ಏ ಊಟ್ಟಕ್ಕೆ ಬಾರಿ ಇತಪ್ಪ ರೊಟ್ಟಿ ಏನಾಗ ಕರಿತಾರಲ್ಲ ಈಗ ಹೊಸದ
ಹಾ ಹಾ ಹಾ ಹೊಸ ಟ್ರೆಂಡ್ ಬೈ ಹ ಹೊಸದು ಫ್ರೈಡ ರೊಟ್ಟಿ
ಹ್ಮ್ ಅದು ಮತ್ತೆ ಬುಂದೆ
ಹಾ ಹಾ ಬುಂದೇ
ಪಾಯಸ್ ಪಾಯಸ ಜೀ ಜೀರಾ ರೈಸ್
ಹ್ಮ್ ಹ್ಮ್ ಹ್ಮ
ಮತ್ತ ಮೆಂತೆ ಚಪಾತಿ
ಹಬಬ ಹಾ
ಪಾಲಕ್ ಪನ್ನೀರ್ ಇತ್ತ
ಹ್ಮ್
ಮತ್ತೆ ಮಜ್ಜಿಗೆ ಲಾಸ್ಟ್ಗೆ ಹೋಗುತ್ಮುಂದ ಐಸ್ ಕ್ರೀಮ್
ಹಾ
ಐಸ್ ಕ್ರೀಮು ಅಂದ್ರೆ ಪಾನ್ ಕಟ್ಟ ಕೊಟ್ರ ಮತ್ತೆ
ಹಭಭ ಬಾರಿ ಬಾರಿ ಐತ ಊಟ
ಮತ್ತೆ ಮುತ್ ಮುಂಜಾನೆ ನಾಷ್ಟಕ ಏನಿತಂದ್ರೆ
ಹಾ ದೋಸೇ ಹಾ ಬ ಬಬ ಹಾ
ದೋಸಾ ಇಡ್ಲಿ ವಡಾ ಇತ್ತ ಮೂರ್ ತರ ಇತ್ತು ನೀ ಯಾವ್ದ್ ಬೇಕತ್ ಅನೋದ ಹ್ಮ್ ಚಲೋ ಮಾಡ್ಯಾರ
ಬಾರಿ ಮಾಡ್ರ ಬಿಡು ಮತ್ ಲಗ್ನ ಜೋರ್ ಇತ್ತ ಅನಂಗ ಆತು
ಹ್ಮ್ ದೊಡ್ಡ ದೊಡ್ಡ ಪ್ರಮಾಣ ನಡೆಸಿದ್ರು ಇಲ್ಲಾಂದ್ರ ಐವತ್ತ ಅರವತ್ ಸಾವಿರ ಮಂದ ಜನ ಇದ್ರು ನೋಡ ಇವತ್ತ
ಐವತ್ತ ಅರವತ್ ಸಾವಿರ ಮಂದಿ ಬಂದಿದಾರ ನ ಜೋರಾ ನಾಡಸ್ಯರ ಮದ್ವಿ ಮದ್ವಿ ಇತ್ಲಾ ಯಾರದ ಹೆಣ್ಣಿ ಹೆಣ್ಣಿನ ಕಡೆಯವರ ಗಂಡಿನ ಕಡೆಯವರ ನಿಮ್ದು ರಿಲಷನ್ರು
ಕಡೆದ
ಹಾ ಹಾ ಹಾ ಗಂಡಿನ ಕಡೆ ಅಂದ್ರ ಜೋರ ಅಂದಂಗ ಐತು
ಹ್ಮ್
ಈ ಲಗ್ನ ಎಲ್ಲಿ ಗಂಡಿನವ್ರ ಕ ಮಾಡೋತಾರ ಏ ಹೆಣ್ಣಿನವ್ರು ಮಾಡ್ಕೊಡ
ಅದ ಗಂಡಿನವ್ರ ಕಡೆ ಅಂದ್ರ ಮಾಡಿ ಕೊಡತ್ತಾರ
ಗಣಂಡ ಎಡಕಣ
ಅವ್ರ ಹೆಣ್ಣಿನವ್ರ ಕಡೆದ್ರವರ ಎಗೇಜ್ಮೆಂಟ್ ಮಾಡತನಂದ್ರ ಹಾ ಮುಗದೇತಿ ಆಗ ಅನ್ನಾನ ಹೆಸರ್ ಸಿದ್ಧಾರ್ಥಅಂತ ತಂದ
ಅಣ್ಣ ನ ಹೆಸರ ಸಿದ್ದಾರ್ಥ ಹ ಅಕ್ಕನ ಹೆಸರ
ಅಕ್ಕನ ಹೆಸರ ವಿದ್ಯಾ ಆ ತಂದು
ವಿದ್ಯಾ ಸಿದ್ಧಾರ್ಥ ವಿದ್ಯಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗನು ಮತ್ತ ಇದು ಈಗ ಅದ ಅಲ್ ಬಿಡು ಅಲ್ಲಿ ಒಂದ್ ಆಮೇಲೆ ಹೇಳ್ತೇನಿ ಈಗ ಅಲ್ಲಿ ಮುದೋನ ಮುದೋನ ಮು ಮುದೋಳದಾಗ ಮುದೋಳ ಸಿಕ್ತವತ್ ಅಲ್ಲ
ಹಾ ಸಿಗ್ತವು
ಅ ಇದು ಅದ್ರದ್ದ ಬ್ಯಾರನಿ ಬ್ರೀಡ್ ಅತ್ತಲ ಅದು
ಸಪ್ರೇಟ್ ಬೇಡ ನಮ್ಮ ಮುದೋಳ ಫೇಮಸ್ ಆಗಿದಿ ನಾಯಿಗೆ ಫೇಮಸ್ ಆಗಿದೆ
ಹಾ ಹಾ ಹಾ ಅದು ಆರ್ಮಿ ಆರ್ಮಿತನ ಹೋಗಿದೆ ಮುದಳ ನಾಯಿ
ಹ್ಮ್ ಆರ್ಮಿ ಆರ್ಮಿದಾಗ ಮುದೋಳನ ನಾಯಿ ಅಂದ್ರ ಒಂದ್ ಗತ್ತ ಅದ
ಹಾ ಆಯ್ತ್ ಬಿಡು ಕೇಳಿನಿ ಅವು ಸಿಗ್ತವ ನಮ್ಗ ಇಲ್ಲಿ ಸಾಕ್ಬೇಕ್ ನಾವ್ ಸಾಕ್ಬೇಕನ್ತ್ತವ
ಇವಲ್ಲ ಒಂದುಸಣ್ಣ ನಾಯಿ ಕುನ್ನಿಗೆ ಹನ್ನಾರಂದ ಹದಿನೈದು ಸಾವಿರ ರೂಪಾಯಿ ಅದ
ಬಬ್ಬಬಬಬಬ ಹದಿನೈದ ಸಾವಿರ ಸಣಾದ ಎಟ್ಟ್ಎಟ್ಟ ತಿಂಗಳದ ಕುನ್ನಿ
ಕರೆ ಎರಡ ಮೂರು ತಿಂಗಳ ಕುನ್ನಿ
ಹ ಈಗ ದ್ವಡತಗ ಬರ್ಲನು ದ್ವಡ ಎಟ್ಟ ಅದ
ಅದದ ದಾಡ್ದದ ದಾಡ್ದ ಕೊಡಲ್ಲ ಅವರು ಆಲ್ಮೋಸ್ಟ್ ಅಲ್ ಯಾಕಂದ್ರೆ ಏನ ಇದ್ದವ ಅಂದ್ರೆ ಕೊಡಕ್ಕೆ ಹೋಗಲ್ಲ ಯಾರು ಹೆಣ್ಣ ಇದ್ರ ಹೆಂಗ ಕೊಡ್ತಾ ರಂದ್ರ ಹ್ಮ್ ಸಾಕಬೇಕ್ ಇಲ್ಲ ಅವನ್ ಹೆಣ್ಣ ಇದ್ರ ಹೆಂಗ ಕೊಡ್ತಾರ ಅಂದ್ರ ಪೂರ್ತಿ ಸಟ್ಟಕ್ ಸಟ್ ಈಗ ಅಯ್ಯೋ ಒಟ್ಲ ಐ್ತತ ಅಂತ ತಿಳ್ಕೊ
ಹಾ
ಹೊಟ್ಟಲಿಇದ್ದಿದ್ದ ಮರಿನು ನಿನಗ ಆ ಅದ ಹೆಣ್ಣನಾಯಿಕುನ್ನಿ ನಾಯಿನು ನಿನಗ ಅದಕ್ ಇಪ್ಪತ್ ಮೂರು ಸಾವಿರ ರೂಪಾಯಿ ಬಿಳ್ಳತ್ ತಗೋತಾರ
ಇಪ್ಪತ್ ಮೂರು ಸಾರಿ ಸಾಣದ ಒಂದ ಕುನ್ನಿಗೆ ಹನ್ನೆಡ ಸಾವಿರ
ಹನ್ನೆಡ ಅಂದ್ರ ಹದಿನೈದ ಸಾವರ
ಹಾ ಅಕಿದು ಏನು ಹೇಳಬೆಕತಿದ ಹಾ ಕರಿ ಅಂದ್ರ ಇದು ಯಾವ ಯಾವ ಬಣ್ಣ ಬರ್ತಾವ
ಬ್ರೌನ್ ಬರುತ್ತ ಪೂರ್ತಿ ವೈಟ್ ಬರುತ್ತ ಮತ್ತ ಬ್ಲಾಕ್ ಬರುತ್ತ ಯಾಕಂದ್ರ ಬ್ಲಾಕ್ ತಗೋತಾರ ಜಾಸ್ತಿ ಬ್ಲಾಕ್ ಆ ತಗೋ ರೋಗ್ತ್ತಲ್ಲ ಜಾಸ್ತಿ
ಹ ಬ್ಲಾಕಿಗಿ ಹತ್ತಲ್ ರೋಗ ಕರೆಕ್ಟ್ ಅಯ ಯಾವ ಯಾವ ರೋಗ ಹತ್ತವ ಅವಕ್ಕ
ಹ್ ಪೂರ್ತಿ ಹಡಪತ್ತೆದಾರ್ಕತೆ ಒಂದ್ ರೋಗತ್ತತ್
ಹಾ ಹ್ಮ್ ಹ್ಮ್ ಅಲ್ಲಲಾ ಮುದೋಳನ್ಯಾಗ ಬಾಳ ಸಾಕ್ತಾರ ಅಂದಂಗ ಆಯತು
ಎಲ್ಲೋ ಬರೆ ಮನೆಗೊಂದುಂದು ಆಗದೋ ನಂಬಲ್ಲೀ.
ಬಾ ಬಬ ಹಾ ಓದು ಅಂದ್ರೆ ಕಚ್ಚುವೆ.
ಹ್ಮ್ ಪುರ್ತೆ ಪುರ್ತ ಹೈಟ್ ಬಳಿತ ಸಕ್ಕಾಪಟ್ಟೆ ಹೈಟ್ ಬಳಿತವು.
ಹ್ಮ್ ಕೇಳಿನ್ ಕೇಳಿನ್ ಅದೇ ಆರಮ್ದಾಗ ಇದ್ಕೊಂಡು.
ರನ್ನಿಂಗ್ ದಾಗ ಅವ್ನ್ ಯಾರು ಮೀರ್ಸಲ್ ನೋಡು.
ರನ್ನಿಂಗ್ ದಾಗ ಜಂಪಿಂಗ್ದಾಗ ಕೇಳಿ ಮಾತು ಇದು ಆರ್ಮಿ ದಾಗೇ ರನ್ನಿಂಗ್ ಜಂಪಿಂಗ್.
ಗಿಲ್ಲ ಅವರ್ ಆಟ್ ವೀಲರ್ ಬರೇ ಜೋಲ್ ಸಿಡಿಸತಾವ್.
ಹ್ಮ್ ಸಿಡಿತವ್ರ ಹಾ ಖರೇ ಜೋಲ್ ಸಿಡುಸ್ತಾವೇ ಬಿಡ್ರೀ.
ಹ್ಮ ನಮ್ಮುಂಗ ನಮ್ಮುವಂಗಿಲ್ಲ.
ಹಾ ಅರಾ ಸುಮ್ ತಂಪಾಡಿಗ್ ತಾವು.
ಚೌಂ
ನಾಯಿ ಹೆಂಗ ಆತದೋ ಹಂಗ್ ಕೆಲಸ. ಹ್ಮ್ ಹ್ಮ್ ಹ್ಮ್ ಮತ್ತ.
ಟ್ರೈನಿಂಗ್ ಹಂಗ್ ಚಲೋ ಕೊಡ್ತಿಲ್ಲ ಹಂಗೆ.
ಹ್ಮ್ ಹ್ಮ್ ಈಗ ಸಾಕ್ಬೇಕದಪ್ಪಾ ಕೊಡ್ತಾರಿಲ್ಲ ಈ ಕಡೆ ಮತ್ ಏನಕ್ಕೊ ಏನ್ ಕ್ಲೈಮೇಟ್ ಗೀಮೇಟ್ ಸಿ ಇರ್ಬೇಕ್ ಅಂಗೇ ಸೇಮ್.
ಇಲ್ಲ ಇಲ್ಲ ಇಲ್ಲ ವಟ್ಟೋ ಚಲೋ ತಂಗ ಊಟ ಹಾಕೀರ ಬಗೆ ಅರಿತಿತ್ ನೋಡೋ. ಎಲ್ಲ ಕಡೆ ಬೆಳತವ ಚಲೋದಂಗೆ ಊಟ ಹಗ್ಬೇಕು ಊಟ ಜಾಸ್ತಿ ಮಾಂಸಹರಿ ತಿಂತಾವೆ.
ಬರಿ ಮಾಂಸನು ಒಟ್ಟು ಈಗ ವಾರದಾಗ ಎರಡು ಸತಿ ಆಕದಪ್ಪ ನಡತದೆ ಎನ್ ಪೂರಾ ವಾರದ.
ವಾರದಗ ಒಂದ್ ಮೂರ್ ನಾಲ್ಕ್ ಸಲರ ಹಾಕ್ಬೇಕು.
ಮೂರು ನಾಲ್ಕು ಸಲ ನಾ ಹಾಕಬೇಕು ವಾರಕ್ಕ. ಜಾಸ್ತಿ ಸ್ವಲ್ಪ ಜನ ಚಿಕನ್ ಆಕ್ತಾರೆ. ಖಂಡ ಚಿಕನ್ದ ಹಾಕ್ತಾರ ಮಟನ್ನು ಹಾಕ್ತಾರ. ಹಂಗ ಆಕ್ತಾರ ಸ್ವಲ್ಪ ಮಮ್ಮೆ ಹಂಗೆ ವರಾಟ ಒಟ್ಟು ಉಳ್ದೀದ್ ಹಕ್ತಾರ ಮನ್ಯಾಗ ಎನರ ಉಳಿತಂದ್ರ.
ಅದೇ ಹೊಳ್ದಿದ್ದೇ ಆಕ್ತೀನಿ ಅದೇ ಚಿಕ್ಕನ್ ಮಕನ್ ಹಾ ಮತ್ತೆನ್ ಅಂತ್ ಹ್ಮ್ ಹ್ಮ್
ಮತ್ತ ಇನಿಲ್ಲೋ ಸಮಾಚಾರ ಎಲ್ಲಿ ಟೂರಿ ಹೋಗಿನಂದಲ್ಲ.
ಹ್ಮ್ ಪ್ರಗ ದಿನ ಆಯ್ತು ಇಲ್ಲೇ ಅಪ್ಪಾ ಈಗ ಹ್ಮ್ ತಿರುಗಾಡು ಈಗ ತಿರುಪತಿ ಹ್ಮ್ ಕಾಲೇಜ್ ಇದು ಶೆಂಬ್ರಕ್ಕ್ ಬಿಟಾರ ಹಾ ಶೆಂಬ್ರಕ್ ಬಿಟ್ರ. ಇಲ್ಲಿ ತಿರುಪತಿ ಬಂದೈತಿ ತಿರುಪತಿ.
ಬಂದರ ಮತ್ತ.
ಹೇ ಇಲ್ಲ ಇಲ್ಲ. ದೇವರ ಮಾಡ್ಸ್ ಬೇಕಂದೆವು ಮತ್ತ ಈಗ ಕಾಲೇಜ್ ಸ್ಟಾರ್ಟ್ ಆಗ್ತದ ಸುಮ್ಮ್ನೆ ಮತ್ತಯಾಕಂತ. ಹಾ ಸುಂ-'
ಹ್ಮ್
ಅಟ್ಟಮ್ಮ ಅಟ್ಟೆ ಬಿಟ್ಟು. ಪಚ್ಚೆಗಚ್ಚು ಹಾ. ಹಾ ತಿರುಗಡತ್ತು ಅದ್ ಬರ್ಬೇಕ್ ಆಯ್ತದ ಆಯ್ತು ಅಂದ್ರೆ ಈಗ ಡೈರೆಕ್ಟ್ ಇದಕ್ ಚಿತ್ರದುರ್ಗಕ್ಕ.
ಚಿತ್ರದುರ್ಗಕ್ಕ್ ಹೋಗಾರಾ.
ಹ್ಮ್ ಚಿತ್ರದುರ್ಗ ಸೋಮಾಲ ಏನೋ ಕೋಟೆ ಆದದತ್ತ್ತ ಬರಿದ ನೋಡಿಬರೋದು.
ಹ್ಮ್ ಯಾರ್ ಯಾರ್ ಹೋಗ್ಯರೇ.
ನಾನು ಸಮರ್ಥ ಬೆನ್ಕಟ್ಟಿ. ಹ ಸಂಗ್ಮೇಶ ಅಂತವ್ರು ನಾಲ್ಕೈದು ಮಂದಿ ಯೋ ಹು ಬಂದೇವ್ ಮಾಡ್ಕ್ ಬೆ ಎಲ್ಲ ಸಮರ್ಥನ್ ಲೋವರ್ ಒಬ್ಬಕ್ ಬಂದಾವ ಒಬ್ಬಕ್ ರಾಧ ಗ್ಯಾಂಗ್ ರಾಧಾಗ್ಯಂಗ್.
ಓ ಆ ರಾಧಾಗ್ಯಾಂಗ್ನೂ ಕರ್ಕೊಂಡೋಗಿರ್ಬಿಡಂಗ ಆವ್ರು.
ಹ್ಮ್
ನಾ ನಾವೇನ್ ಕರ್ದಿಲ್ಲ ಸಮರ್ಥ್ ಅವ ಸಮ್ಯ ಕರ್ದಾನ ಅವರು ಅವ್ರು ಅವ್ರು ಬ್ಯಾರೆ ಕಡೆ ಹೋಗ್ಯಾರ ನಾವು ಇಲ್ಲಿ ಹಿಂದ್ ಪೂರ ಲಾಸ್ಟ್ ಟ್ರೈನಿಂಗ್ ಹೋಗಿ ಹಿಂತಿದೇವು. ಅವ್ರ್ ಪೂರಾ ಮುಂದದಾರ.
ಹೋಗಿಲ್ಲ ಒಂದೋಗಕಲ್ಲ.
ಅಂದ್ರ ಒಮ್ಮೆ ಬಂದವಕ್ರೆ ಅಂದ್ರ ಅವಾ ನಾವ್ ಹಿಂದಿದೇವ ಮತ್ತ ರಾಧಾ ಗ್ಯಾಂಗಂಗೂಡ ನಮ್ಗೆಂಗ್ ಸೇರ್ಸ್ತಾರಪ್ಪಾ?
ಹ್ಮ್
ಅವಾ ಎಲ್ಲಿದನಂತ ಎಲ್ಲಿದಿ ಈಗ?
ಮುಂದ್ ಅವಾ ಮುಂದದನೇನ?
ಅದು ಹ್ಮ್ ಅವ ಪೂರ ಮುಂದದ ರಧಾಗ್ಯಾಂಗು
ಅತ್ತ ಕೃಷ್ಣಾರಾಧಾ ಪುಲ್ ವಿಡ್ಯೋ ಆಗದ್ ಬಿಡಂಗಾದ್ರೆ.
ಒ ಚೋಡಗದು ಪುರ.
ಮತ್ ನೀವು ಅಂದ್ರ ಅತಕ್ಕೆ ಹೆಂಗದ ನೋಡ್ಬೇಕ್ ಯಾವ್ದಾರ ಒಂದು.
ಒಂದು ರುಪಾಯ ಯಾವ್ದು ಬ್ಯಾಡ ಉಪಾಯ ಆಯತ ರಧಾಗ್ಯಾಂಗ್ ನಡಿ. ನಾ ಹ್ಮ್ ಆಯ್ತತಲ್ಲ.
ಮತ್ತ
ದಾಗಣ ಇದುಕ್ಕೆ ಎಲ್ಲಿಪ್ಪಾ? ಈಗ ನೆಕ್ಸ್ಟ್ ಇದ್ ಆಯ್ತಾ ಚಿತ್ರದುರ್ಗ ಆಯ್ತು ಅಂದ್ರೆ ಇದಕ್ಕ ರಾಜ. ಹಂಪಿ. ಜುಗ್ಯ ಹ ಹಂಪಿಗೆ ಮತ್ತ ಹಂಪಿ, ಹೖಹೊಳೆ, ಪಟ್ಟದ್ಕಲ್ಲು. ಕಡ್ ಮತ ಮಸ್ ಮತ್ ಆ ಕಡೆ ಹಿಂಗ್ ಹಿಂಗ್ ಹೋಕಿಸಿ ಹಿಂಗ ಬಂದು.
ನೋಡ್ರರಿಪ್ಪಾ ನಮ್ಕಡೆ ಈ ಕಡೆ ಬಾಗಲ್ಕೋಟೆ ಬಾಗಲ್ಕೋಟಗದ ಬಂದ್ರ ಬರತ್ ಬರ್ರೀ.
ಆಯ್ತದ ಬದಾಮಿ ಬಂದ್ ಅಂದ್ರ ಬಾಗಲ್ ಕೊಟ್ಟಿ ಬಂದಂಗೆ
ಹ್ಮ್ ಅದೇತ್ ಮತ್ ಬ್ರರಿ ನಂಗಟ್ಟ ಬೇಟಿ ಆಗಿ.
ಹ್ಮ್ ನಿನ್ಗೂ ಕರ್ಕೊಂಡೋಗ್ತೀವಿ ಈಗ ಹೈದರಾಬ್ ಒಂದು ಲಾಸ್ಟ್ ಅದೊಂದ್ ಹೊಡಂತೀಬಾ ಟೂರ.
ಹ್ಮ್ ಹ್ಮ್ ಹ್ಮ್ ಬಂದ್ರ ಪೂನಚರಿ ಬರ್ತೀನಾನು.
ಆಯ್ತಾಯ್ತು ಅಂದ್ರ್ ಪೋನಚ್ಚಿದಪ್ಪ ಮೊದ್ಲು ಒಂದ್ ಎರಡ್ ಮೂರ್ ದಿನದಿಂದ. ನೀ ಪೋನ ಎತ್ಲಿಲ್ಲಾ ಸ್ವಲ್ಪ ಬಿಸಿ ಇದ್ದಂತ ಕೇಳ ಕೇಳಿದವ್ ಬರ್ತ ಇರ್ಲತ್ತನಣ. ಹ್ ಸ್ವಲ್ಪ ಬಜಿಯಾನ ಬಿಡು ಹೊತ್ತುಂತ
ಮತ್ತೆ ಸ್ವಲ್ಪ ಮದ್ವಿ ಗೊತ್ತಿಲ್ಲ ಇದು ರಿಲೇಷನ್ ಮದ್ವೆ ಆಗತ್ತಲ್ಲಾ ಹಂಗ್ ಬಿಡಕ್ ಬರಲ್ಲ. ರಿಲೇಷನ್ ಮದ್ವೆ ಆಗತ್ತಲ್ಲ ಬಿಡಾಕ್ ಬರಲ್ಲ ಅದಕ್ಕೆ ಮದ್ವೆ ಗದಲ್ದಾಗ ಇದ್ವಿ.
ಹಾ ಹಾ ಹಾ
ಹ್ಮ್
ಕರೆ ಕರೆ ಮದ ರಿಲೇಷನೊರ್ದ ಮದ್ವಿಲ್ಲಾ ಅದಕ್ಕೆ ಅದೇ ಅದಕ್ಕೆ ಸುಮ್ ಆದನು ಏನು ಕೇಳಿಲ್ಲ.
ಔಟಲ್ಲ ಜೋರು ತಿರ್ಗಾಡಕತಿರಿ ಬಿಡ ಟ.
ಹ್ಮ್
ಬಾರಿ ಊಟದ್ ಮಾಡಿರಲ್ ಮತ್ತ್ ಹಂಗ ಊಟ ಬಿಟ್ಟ ಹಂಗ ತಿರ್ಗಡೆಲತ್ತಿರಾ.
ಇಲ್ಲೆಲ್ಲ ಊಟ ಮಾಡೆವ್ ಊಟ ಮಾಡಿ ಇಲ್ಲಿಗ್ ಬಂದೆವ್ ಆಯ್ತ ಆ್ತ ಹಾ ಹಾ ಅಪ್ಪ ಬಾಯ ಈಕಡೆ
ಹಾ ಹಾ ಹಾ
ಮ ಮತ್ತ ಇಲ್ ನೋಡಿ ಇಲ್ಲಿ ಜೋಗ್ಯ ಹೊಂಟ ನೋಡು. ರೆವಲ್ಯೂಷನ್ ಜೋಗ್ಯ ಯಾರಪ ಸಂಜೆ ಸಂಜನ್ ಪ್ಯಾಟ ಸಂಜೆನ್ ಹಂಗಿ ತೋಣೋಣ ಸಂಜೆನ್ ಹಂಗಿ ಹಾಕೋಣ ನೋಡ್ರ ಜೋಗ್ಯಾರ್ ಕಪ್ಲೆ.
ಆ ಇವು ಭಗವಂತ್ರೆ ಗೌಡ ಭಗವಂತ್ರೆ ಗೌಡ
ಜೋಕುಮಾರಾ ಅವ್ನೆ
ಅಟ್ಟು ಹುಡುಗ್ ಸರಿಯಿಲ್ಲಪ್ಪ ಅದು
ಹ್ಮ್ ಹುಡುಕ್ ಸರಿಯಲ್ಲಾ ಸ್ವಲ್ಪ ಆಕಿ ಈಕಿನ ಹುಡ ಸೇರಾನ್ ಸ್ವಲ್ಪ ಮಲಮ್ಮಡ ಮಲಮ್ಮನ್ ಬೇನ್ ಹತ್ತದ ಮಾರ್ಲಾ
ಹಾ ಹಾ ಅಕೆ ಹೆಂಗ ಹೆಂಗರ ಬಿದ್ದಾಳ ಅಂತನ ಅಣ್ಣ ಅಂದ್ಲು
ಅಣ್ಣ ಅಂದಳ ಅಲ್ಲಿ ಫೀಲ್ಡ್ ದಾಗೆ ಅಂದಳ ಪಾಪ ಅದು ಹಾರ್ಟ್ ಬ್ರೇಕ್ ಆಗ್ಯದ್ ಅವ್ನ್ದು
ಮತ್ತ್ ಅಣ್ಣ ಅಂದ್ರು ಆದ್ರು ಮತ್ ವಾಲ್ಪೇಪರ್ ಅಕ್ಕಿಂದ ಪೋಟೋ ಇಟ್ಟ್
ಹಂಗೆ ಅದ ನಡ ಅಂದ್ರೆ ಸ್ವಲ್ಪ ಒಳಗ ಪ್ರೀತಿ ಇರ್ತದ ಅಣ್ಣ ಅಂದ್ರೂನು ಸ್ವಲ್ಪ ಪ್ರೀತಿ ಇರ್ತದ ಒಳಗ
ಹ್ಮ್ ಹ್ಮ್ ಮತ್ತ್ ಇನ್ ಎನ್ ಎಸ್ ಎಸ್ ಕ್ಯಾಂಪ್ದಾಗ್ ಏನು ಇಲ್ಲ
ಹಾ ಅದ ಅದ ಮುಂದಿನ ಸತಿ ಹೇಳ್ತಿನ್ ತಕೊ ಈಗ್ ಸ್ವಲ್ಪ ಟೈಮ್ ಆಗ್ಯದ ಒಂಟಿವ್ ಟ್ರೇನ್ ಬಂದದಾ ಆಸ್
ಆಯ್ತ ಆಯ್ತ ಆಯ್ತು ಇಗ್ಲ
ಹಾ